ನಮಸ್ಕಾರ
ಕೇಳ್ಸ್ತಾ ಇದಿಯ
ಹ್ಮ್ ಕೇಳಿಸ್ತಿದೆ ಹೇಳಿ ಏನ್ ಮಾಡ್ತ ಇದೀರಾ ಯಾವ ಸಿನಿಮಾ
ಯಾವ್ದೋ ನೋಡ್ತಿದ್ದೆ
ಯಾಕೆ ನಮ್ಮ ಹತ್ರ ಹೇಳ್ಬಾರ್ದಂತ ಏನಾದ್ರು ಇದಿಯ ಹೇಗೆ ನಾವು ನೋಡ್ತೀವಿ
ಹೇಳ್ಬಹದು ಆದ್ರೆ ಅದು ನಂಗೆ ಹೇಳಕ್ ಬರಲ್ಲ
ಇದಿಷ್ಟು ಸೇವ್ ಮಾಡದ ಓ ಹಂಗ ಇದಿಷ್ಟು ಸೇವ್ ಅಂ ಹಾ
ನೀವ ಏನ್ ಮಾಡಿ
ನಾ ನಾವು ಇಲ್ಲಿ ಸುಮ್ಮನೆ ಸುತ್ಕೊಂಡಿದ್ವಿ ಏನು ಮಾಡ್ತಾ ಇಲ್ಲ
ಊಟ ಆಯ್ತಾ
ಆಯ್ತು ನಿಮ್ದು
ನಮ್ದು ಆಯ್ತು ಏನ್ ಊಟ ಮಾಡಿದ್ರಿ
ನಾವು ಅನ್ನ ಮತ್ತೆ ಹೀರೆಕಾಯಿ ಸಾಂಬಾರ್ ತಿಂದ್ವಿ ನೀವು
ನಾವು ಅನ್ನ ನುಗ್ಗೆ ಕಾಯಿ ಸಾರು
ನುಗ್ಗೆ ಕಾಯಿ ಸಾರಾ ಪಕ್ಕಾನ
ಅಲ್ಲ
ಹಾ ಹ ಅಲ್ಲ ಒಂದು ಏನೆ ಎರಡು ಮಾತ್ ಮಾತಾಡ್ತೀರಾ ಅಲ್ಲಾ ಅಂತ ಅಂತೀರ ಹೌದು ಚಿರಾ
ಹಂಗೆ ಅದು
ಹಂಗೆ
ಹೌದೌದು
ಸರಿ ಸರಿ
ಮತ್ತೆ ಏನ್ ಸಮಾಚಾರ ಹೇಳಿ
ನೀವೇ ಹೇಳ್ಬೇಕು
ಕೆಗಡೆ ಇದ್ದೀರಾ
ಇಲ್ಲ ಇಲ್ಲ ನಾ ನಮ್ ಕೊಠಡಿ ಒಳಗಡೆ ಇದ್ದೀವಿ
ಹೌದಾ
ಇಲ್ಲಿ ನಮ್ ಗೆಳತಿ ಮಾತಾಡ್ತಾ ಇದ್ದಾರೆ ಅಷ್ಟೇ
ಅದೇ ಕೇೇಳಿಸತಾ ಇ್ತತ್ತು
ಹೌದಾ
ಹಾ ಹೌದು
ಅ ಹಚ್ ಮಾಡ್ಬೋದಿೇಡ ನಾವ್ ಮಾತ್ರ ಮಾತಾಡು ನಾವ್ ಮಾತ್ರ ಮಾತಾಡ್ಬೇಕು
ಹ್ಮ್
ಹ್ಮ್ ಹೇಳ ನೀ ದಾ ಇಲ್ಲ ಎನ್ ಬಗ್ಗೆ ಆದ್ರೂ ಹೇಳಿ ಮಾತಾಡೋಣ
ಮತ್ತೆ ನಿಮಗೆ ನಿಮ್ಗೆ ಪುಸ್ತಕ ಓದೋ ಅಭ್ಯಾಸ ಎಲ್ಲಾ ಇದ್ಯಾ
ಪುಸ್ತಕವ ಅಭ್ಯಾಸ ಇಲ್ಲ ಯಾಕಂದ್ರೆ ಇವಾಗಿರೋ ಪುಸ್ತಕಗಳು ಓದೋದಕ್ಕೆ ನನ್ಗೆೆ ಎಲ್ಲ ಆಗ್ತಾ ಇಲ್ಲ ಇನ್ನು ತಗಡೆ ರ ಪುಸ್ತಕಗಳಿಗೆಲ್ಲ ಎಲ್ಲ ಎಲ್ಲಿಓ
ಅಂದ್ರೆ ಆದ್ರೆ ಕನ್ನಡ ಪುಸ್ತಕ ಎಲ್ಲಾ ಓದಿದ್ರ ಮುಂಚೆ ಎಲ್ಲಾ
ಮುಂಚೆ ಯಾವ್ದೂ ಓದಿರ್ಲಿಲ್ಲ ಆದ್ರೆ ಈಗ ಸೋಷಿಯಲ್ ಮೀಡಿಯಾ ಎಲ್ಲ ನೋಡ್ಬಿಟ್ಟು ಹೇಳಿ ಹೋಗು ಕಾರಣ ಅನ್ನೋದಂದನ ನೋಡ್ಬೇಕು ಅಂತ ಅನಸ್ ಓದ್ಬೇಕು ಅಂತ ಅನಸ್ತ ತ ಇದು
ಯಾರ್ ಬರ್ತಿರೋದು
ಇದನಲ್ಲ ಚಲ್ಲ ಟೈಪ್ ಮಾಡಂದ ಅದಾ ಊರು ಯಾರಪ್ಪ ರವಿ ಬೆಳಿಗರೆ ಅನ್ಸುತ್ತೆ ಬರ್ತ
ಹಾ ಊರ್ ಚೆನ್ನಾಗ್ ಬರ್ತಿರ್ತರ್ ಬಿಡಿ
ಅದಕ್ಕೆ ಅವ್ರ್ದು ಹೋದಣ ಅಂತ ಆದ್ರೆ ಆ ಪುಸ್ತಕ ತಗೋಬೇಕು ನೂರ ಐವತ್ತು ರೂಪಾಯಿನ ಅಷ್ಟೆ ಬಟ್ ಇನ್ನೂ ತಗೊಂಡಿಲ್ಲ ತಗೊತೀನಿ ಸದ್ಯದಲ್ಲಿ
ತಗೊಳ್ಳಿ ತಗೊಳ್ಳಿ ಕುಡ್ಸ್ಬೇಕಾ
ಬೇಡ ಬೇಡ ಬೇಡ ತಗೊಂತೀವಿ
ಹೌದಾ ತಗೊಳ್ಳಿ ಹಂಗಾದೆ ತಗೊಂಡಿ ಹೋದ್ಮೇಲೆ ನಮಗೆ ಆಕತ್ ಮತ್ತೆ ಹೇಳಿ ಏನಾಗುತ್ತೆ ಅಂತ
ನೀವೆಲ್ಲಾ ನಮ್ಕಿಂತ ಮುಂಚೆನೆ ಓದಿರ್ತೀರಲ್ಲ
ಹಂಗೆಲ್ಲ ಏನಿಲ್ಲ
ಹ್ಮ್
ಓದ್ತೀನಿ ಆದ್ರೂ ಇವಾಗ ಆ ಹವ್ಯಾಸ ತಪ್ಪೋಗ್ಬಿಟ್ಟಿದೆ
ಹೌದಾ
ಹೌದು ನಾವು ಆಂಗ್ಲ ಭಾಷೆ ಪುಸ್ತಕಗಳು ಓದ್ತಿದ್ವಿ ಅಷ್ಟು ಕನ್ನಡ ಓದ್ತಿಲ್ಲ ಇವಾಗ ನಿಮ್ಗೂ
ಅಲ್ಲಾಕನ್ರಿ ಇವ ಕರ್ನಾಟಕದಲ್ಲಿದ್ದು ಕನ್ನಡ ಭಾಷೆ ಪುಸ್ತಕ ಸ್ ಓದ್ನೆ ಆಂಗ್ಲ ಭಾಷೆ ಪುಸ್ತಕ ಓದ್ತೀನಿ ಎಂದಿರಲ್ಲ
ಆ ಹವ್ಯಾಸ ಇತ್ತು ಅಂತ ಹೇಳ್ದ ಇವವಾಗಿಲ್ಲ ಅಲ್ಲ ಬಿಡಿ
ಹಗೆ
ಹೌದು
ಹ್ಮ ಸರಿ ಸರಿ ಕಣ್ರೆ
ನಿಮಗೆ ಐತಿಹಾಸಿಕ ಕತೆೆಗಳೆಲ್ಲ ಗೊತ್ತಾ
ಐತಿಹಾಸಿಕ ಅಂತಗಳ ಹ ಪರವಾಗಿಲ್ಲ ಗನ್್ರಿ ಒಂದ ಮಟ್ಟಿಗೆ ಗೊತ್ತು
ಯಾವ್ದ ಯಾವ್ದ್ರ ಬಗ್ಗೆ ಹೇಳ್ತಿದ್ದೀನಿ ಅಂತ
ಆಹ ರಾಮಾಯಣ ಮಹಾಭಾರತ ಗೊತ್ತು ಕುರುಕ್ಷೇತ್ರ ನಡದಿದ್ ಗೊತ್ತು
ಹಾ ಹಂಗಾದ್ರೆ ನನ್ ಕತೆ ಹೇಳದ ಬೇಡವಾ
ಹ ಇಲ್ಲಾನ ಹೇಳಿ ಹೇಳಿದ್ರೆ ನನ್ ಕೇಳಲ್ಲ ಅಂತೀಿನ
ಹೇಲಾ ಅದೇ ಅದೇ ಆ ಕಥೆಗಳ ಬಗ್ಗೆನೆ ಹೇಳದು
ಏ ಪರಾಗಿದೆ ಹೇಳಿ ನಾನನ್ ಕೇಸ್ಕೊತೀನಿ ನಾನ್ ಕೇಳಸ್ಕೊಳಲ್ಲ ಅಂತ ಯಯತು ಹೇಳೆ ಹ
ನಿಮಗ್ ಗ್ರಾಮ ಇಷ್ಟನಾ ರಾವಣ ಇಷ್ಟನಾ
ಮನಗ್ ರಾವಣ ಅಂದ್ರನ ಇಷ್ಟ
ಹೌದಾ
ಹೌಗ
ಏನಕ್ಕಂತ ಹೇಳ್ತೀರಾ ಸ್ವಲ್ಪ
ಅಂದ್ರೆ ಇವಾಗ ರಾಮ ಆಯ್ತಾನಲ್ಲ
ಹಾ ಹೌದು
ಪತ್ನಿ ಮೇಲೇನೆೇ ಅನುಮಾನ ಪಡ್ತಾರೆ
ಯಾಕಂದ್ರೆ ಅವ್ನಿಿಗೆ ನಮ್ಕೆ ಇತ್ತು ಅವಳಿಗೆ ಏನ ತಪ್ಪು ಮಾಡಿರಲ್ಲ ಅಂತ ಆದ್ರೆ ಬೇರೆಯವ್ರ ನಮಸಕೋಸ್ಕರ
ಹ ಬೇರೆಯವ್ರನ್ನ ಕರ್ಕೊಂಡ್ ಏನಾಗ್ಬೇಕು ಅವ್ರಿಗೆ ಅವ್ರ್ದು ಅವರು ಹೆ ಅವ್ರಿಗೆ ಅವ್ರ ಹೆದಿ ಮೇಲೆ ಅಂಕ ಇದ್ರ ಸಾಕ ಆತದೆ ಹೌದು ಆದ್ರೂನು ಅವ್ರ ಏನ್ ಮಾಡಿದ್ರು ಅವರ ಮೇಲೆ ಅನುಮಾನ ಪಟ್ಟಿದ್ರು ಪಟ್ ಪಟ್ಟಿದ್ರೆ ಅಲ್ವಾ
ಹೌದು ಪಟ್ಟಿದ್ರು ಆದ್ರೆ ಅವ್ರು ಪ್ರಜೆಗಳನ್ನ ಜಾಸ್ತಿ ನಂಬತಿದ್ರು ಮತ್ತೆ ಅವ್ರ ಸೇವಕರಾಗಿದ ಅಂದ್ರೆ ಅವ್ರ ಸೇವೆ ಮಾಡ್ಬೇಕು ಅಂತ ಇದ್ರು ಅದಕ್ಕೆ
ಆದ್ರೂ ಅದೊಂದು ಇಷ್ಟ ಆಗಿಲ್ಲ ನನ್ಗೆ ಆಮೇಲೆ ನಮ ರಾವಣದಲ್ಲಿ ಏನ್ ಇಷ್ಟ ಆಯ್ತು ಅಂತಂದ್ರೆ ಶೀತನ ಎತ್ಕೊ ಅಂದ್ರುನು ಯಾವುದೇ ರೀತಿ
ಅದಕ್ಕೂ ನನ್ ಕಾರಣ ಹೇಳಾ ಅದಕ್ಕೂ ನನ್ ಕಾರಣ ಹೇಳಳ್ಲ್ಲಾ
ಹೇ ತನ್ ಮದುವ ಅಂತ ಅವ್ರಗ್ ಗೊತ್ತಿರ್ಲಿಲ್ಲ ಸೀತೆ ತನ್ ಮಗಳು ಅಂತ ಗೊತ್ತಿರ್ಲಿಲ್ಲ ಆದ್ರೂ ಇಷ್ಟಪಟ್ರುನು
ಹಾ
ಹ ಈ ಜನ ಮುಟ್ಟಿರ್ಲಿಲ್ಲ
ಏನದ ಮುಟ್ಟಿಲ್ಲ ಅಂತ ನನ್ ಕಾರಣ ಎಲ್ಲಾ
ಎಳ್ಕ್ ನೋಡೋಣ
ಸೀತನ ಅಪಹರಣ ಮಾಡಿದ್ದು ರಾವಣ ಅಲ್ಲ ಅದಕ್ಕೆ ಅವನಿಗೆ ಶಾಪ ಕೊಡ್ತಾರೆ ದೇವ್ರು ಅಂದ್ರೆ ಅವ್ರ ಹೆಸರು ನನಗ್ ಗೊತ್ತಿಲ್ಲ ಅವ್ರಿಗೆ ಅವ ರಾವಣಂಗೆ ಶಾಪ ಕೊಡ್ತಾರೆ ಸೀತನ ನೀನ್ ಮುಟ್ಟಿದ್ರೆ ನೀನು ಭಸ್ಮ ಆಾಕ್ತಯ ಅಂತ ಹಾಗಾಗಿ ಅವನ್ ಜೀವ ಅವನ ಕೈಲಿತ್ತು ಹಂಗಾಗಿ ಅವನ್ ಸೀತನ ಮುಟ್ಟಿಲ್ಲ ಹೌದು ಗೊತ್ತಿರ್ಲಿಲ್ವಾ ಇದು
ಇದು ಮತ್ತೆಲ್ಲ ಬಿಟ್ಟಿ ಅದೇ ಹೇಳಿಲ್ವಾ ನಿಮ್ಮಷ್ಟೇ ನಮಗ್ ಗೊತ್ತಿಲ್ಲ ಕಣು ಹಲೋ
ಹಂಗೇನಿಲ್ಲ ಒಂದ್ ಕಡೆಯಿಂದ ಹೌದು ರಾವಣನೇ ನಾನೇ ನಾನ್ ಜಾಸ್ತಿ ಒಂದು ಒಂದ್ ಅಂಕದಷ್ಟು ನನ್ ರಾವಣನ್ನೇ ನಂಬೋದು ಅಂದ್ರೆ
ಹೌದಾ ಹಾಗ ನೀವು ಪುಸ್ತಕಗಳನ್ನೆ ಚೆನ್ನಾಗ್ ಓದಿದ್ದೀರಾ ಅಂತ ಆಯ್ತು
ಹೌದೌದು ಆಮೇಲೆ ಈ ಯುದ್ಧ ಆದ್ಮೇಲನು ಮತ್ತೆ ರಾವಣ ಅವಳನ ಕಳಸ್ತಾಳೆ ಕಾಡಿಗೆ ಅದಕ್ಕೆ ನನ್ಗ್ ಬೇಜಾರ್ ಆಗತ್
ಹೌದಾ
ಹೌದು ಈ ಅದೇ ರಾವಣ ರಾ ರಾಮನ್ ಯುದ್ಧ ಆದ್ಮೇಲೆ ಮತ್ತೆ ಅವನು ಪ್ರಜೆಗಳ ಮಾತ್ ಕೇಳಿ
ಹ್ಮ್
ಕಳ್ಸ್ತಾನೆ ಕಲ್ಸ್ತಾನೆ ಅಲ್ವಾ ಸೀತನ ಕಾಡಿಗೆ
ಹ್ಮ
ಅದ್ ಏನಕ್ ಮಾಡ್ಬೇಕಿತ್ತು ಅದ್ ಮಾಡ್ಬಾರ್ದಿತ್ತಲ್ಲ
ಅಂದ್ನು ಆಹ ರಾಮಕ್ಕೆ ರಾ ರಾಮ ತರನ ಇರ್ಬೇಕು ಕ ಅಂತ ಒಂದ ಒಂದ್ ಕಡೆಯಿಂದ ಹಾ ಹಾಗೆ ಅದಕ್ಕೆ ಒಂದ ಸ್ವಲ್ಪ ಇಷ್ಟ ಇಲ್ಲ ಅಷ್ಟೆ ಅದ್ ಬಿಿಟ್ರೆ ಎಲ್ಲಾ ದೇವರು ಒಂದೇ ಅಲ್ವಾ
ಮುಂದೆ ಲವಖುಷಂದು ಗೊತ್ತಾ ಕತೆ
ಖುಷ ಅದು ಅಷ್ಟೊಂದ ದಿನ ಅ ಅಷ್ಟೊಂದ ದಿನ ಇದಾಗಿಲ್ಲ ಅದು
ಆದ್ರೂ ಗೊತ್ತಿರ್ಬೇಕಲ್ಲ ಕತೆಗಳೆಲ್ಲ
ಇವಾಗ ಆ ಕತೆಗಳಿಗಿಂತ ಹ ಇದಾಗಿ ನಾವು ಓದೋಕಥಂಗ ನಿನ್ಬಿದ್ರೆ ಸಾಕು
ಹೌದು ಅದೇ ಹೆಂಗೆ ಅಂದ್ರೆ ನಾವು ಓದದ ಇದೆಲ್ಲಾ ಯಾವವುದುು ನೆಪಿರಲ್ಲ ಇಂತಥ ಕಥೆಗಳು ಹಾಡ್ಗಳೆಲ್ಲ ನೆನ್ಪ ಯಾಕಿದು ಹಂಗೆ
ಏನ್ ನಾವೆಲ್ಲದಾರ ಹೋದಾಗ ಇಂಟರ್ವ್ಯೂಲ್ಲ ಹೋದಾಗ ಇದು ಇ ಈ ತರ ಕೇಳ್ಬೇಕು ಬಿಟ್ಟು ಪುಸ್ತಕದಲ್ಲಿ ಇರೋದನ್ನೆಲ್ಲ ಕೇಳ್ಬಾರ್ದು ಅದ ಇವಾಗೋದ ನಾಳನೇ ಮರ್ತ ಹೋಗ್ಬಿಟ್ಟಿರ್ತಿವಿ
ನೀ ನೀವಾದ್ರೂ ಇವಾಗ ಓದಿದ್ ನಾಳೆ ನ್ ಮರ್ತೋಗುತ್ತೆ ಅಂತೀರಾ ನನ್ಗಾದ್ರೆ ಇವಾಗ ಓದಿದ್ದ್ ಇವಾಗ ಮರ್ತೋಗುತ್ತಲ್ಲಾ ಏನ್ ಮಾಡ
ಹ್ಮ್ ಹಾ ಸಾಕು ನೀವ ಪರೀಕ್ಷಲ್ಲೆಲ್ಲ ಬ ಚೆನ್ನಾಗೆ ಬರುತಿರುತ್ತಾನೆ ಮತ್ತತ್ ಅದ ಹೆಂಗ್ರೀ ಮರ್ತ ಹ್ತೀರಾ ನೀವು
ಎಲ್ಲಿ ಸತಿ ಗಣಿತ ನಾನು ಆ ಬರ್ದೇ ಇಲ್ಲ ಗೊತ್ತಾ ಅಷ್ಟು ಕಷ್ಟ ಇತ್ತು ಅಂತ ಅನ್ಸತು ಹೌದು ಮೊದಲ್ನೇ ಸತಿ ನನ್ ಬಂದಿಲ್ಲ
ಬರಿಬೇಕಿತ್ತು ಸ್ವಲ್ಪ ಕಷ್ಟಪಟ್ಟು ಹೋರಿದ್ರೆ ಆಗ್ತಾ ಇತ್ತಲ್ವಾ ಬರಿಬೋದಾಗಿತ್ತು
ನಾನಿಂಗ ಮೈ ಬಾರ್ ಅದಕ್ಕೆ ಓದಿಲ್ಲ ಹಂಗೆ ಮಲ್ಕೊ್ಬಿಟ್ಟಿದ್ದೆ ಅವಾವತ್ತು
ನೀವೋ ಮೈಬಾರ ಅಂತೆಲ್ಲಾ ಹೇಳ್ತಿದ್ದೀರಾ
ಹೋಯ್ತು ಹೊಗೆ ಒಂದು
ಹೋಗೆ
ನಿಜ್ವಾಗ್ಲೋ ಕೇಳದಾಗ್ತದೆ
ಪರವಾಗಿರ ಬಿಡಿ ಇನ್ನನ್ ಇನ್ನನ್ ಸರಿ ಬರೋವರಂತೆ
ಅದ್ ಅಯ್ಯೋ ಅದೇ ಒಂಥರಾ ಅನ್ಸುತ್ತೆ ಇನ್ನೊಂದ್ಸತಿ ಬರಿಯಕೆ
ಯಾಕೆ ಈ ಕನ್ಯ ನಿಮ್ಗೆ ಆಗನಿಸುತ್ತೆ
ಅದು ಎಲ್ಲಾ ಆದ್ರೂ ಪರವಾಗಿಲ್ಲ ಈ ಸತಿ ನಾಚಿಕೆ ಮನ ಮರ್ಯಾದೆ ಏನು ಇಲ್ಲ ಬಿಟ್ ಬಿಟ್ಟಿಡಿನಿ
ಯಾಕ್ರೀ ಹಂಗಂತೀರಾ
ಅದಕ್ಕೆ ಇನ್ನೊಂದ್ಸತಿ ಬರಿಯಕೆ ತಯಾರಾಗಿದ್ದೀನಿ
ನೀೇನ್ ಅಂತಿದೀರಾ ನಾನು ಮತ್ತೆ ಇನ್ನೊಂದ್ಸರಿ ಬರೀತ ಬರೋಣ ಅಂತ ಅನ್ಕೊಂಡಿನಿ
ಇವಾಗ ಹಾ
ಯಾಕಂದ್ರೆ ನಂದೂ ಹೋದ್ಸರಿ ಐವತ್ತಕ ನಲ್ಲ ಮೂವತ್ತ ಆಾರ ಬಂದಿತ್ತು ಯಾವದೋ ಒಂದು ವಿಷಯ
ನೀವು ಅಷ್ಟಕ್ಕೆ ಹಿಂಗ ಹೇಳ್ತಿದ್ದೀರಾ ನನಗೆ ಐವತ್ತಕ್ಕೆ ಎರಡು ಬಂದಿದೆ ನಾನ ಏನ್ ಹೇಳಿ ಹೌದು ನಾನ ಏನ್ ಹೇಳಿ ಹೇಳಿ
ಎ ನೀವು ನಾಲೆ ನೀವು ತಿಳುವಳಿಕೆನ ಜಾಸ್ತಿ ಮಾಡ್ಕೊತಾ ಇದ್ದೀರಾ ನಾವು ಅದನ್ನ ಅದ ಕಮ್ಮಿ ನಮ್ಗೆ ಅದಕ್ಕೆ ಪುಸ್ತಕದ ಜಾಸ್ತಿ ಬರೀ ಪುಸ್ತಕದ ಬದನೆಕಾಯಿ ಎಷ್ಟ ನಮ್ದು ಅದು ಬಿಟ್ರೆ ಎಂತ್ದು ಇಲ್ಲ ನಿಮ್ಮಷ್ಟೆ ನಿಮ್ ಅಷ್ಟು ಮೈತಲ್ ಇದು ಏನೋ ಇತಿಹಾಸ ಕಥೆಗಳೆಲ್ಲ ನನಗ್ ಗೊತ್ತ ಮತ್ತೇ ಇಲ್ಲ
ಹ ಇರ್ಲಿ ಬಿಡಿ ಪರವಾಗಿಲ್ಲ ಮುಂದೆ ನೋಡೋಣ ನಿಮ್ಮ ಮುಂದಿಗೆ ಮಾತ ನಾಡಿ ತುಂಬಾ ಖುಷಿ ಆಯ್ತು
ಯಾಕೆ ಇನ್ನಂಜೂನ್ ಮಾತಾಡ್ಬೋದಲ್ಲ
ಸಾಕು
ಯಾಕ್ ಸಾಕು
ಹಂಗೆ ಇನ್ನುೂ ಒನ್ ಥರ್ಟಿ
ಮತ್ತೊಂದ್ಸರಿ ಮಾಡ್ತೀರಾ ಯಾವಾಗಾದ್ರೂ ಹೂ ಸರಿ ಆಯ್ತು ಬನ್ನಿ ಶುಭರಾತ್ರಿ ಧನ್ಯವಾದಗಳು ಹು